ಹಲೋ ಹಾ ನಮಸ್ಕಾರಕಾರ ಏನ್ ಮಾಡ್ತಿದ್ದೀರಾ
ಚೆನ್ನಾಗಿದ್ದೀರಾ
ಹಲೊ ಹ್ಮ
ಅಲೋ
ಹಾ ನೀನ್ ಚೆನ್ನಿ
ಹಾ ಚಲಿದ್ದ ಸ್ಕ್ರೀನ್ಲ್ಲ ಸುಮ್ನೆ ಫೋನ್ ನೋಡ್ತಾ ಇದ್ದ
ಹೌದಾಷ್ಟಷ್ರ
ನೀವೇನ್ ಮಾಡ್ತಿದ್ದೀರಾ
ನಾವು ಇದ್ದೀವಿ ಸುಮನೆ ಕುಕೊಂಡ
ಕಾಫಿ ಟೀ ಎಲ್ಲ ಆಯ್ತಾ
ಹಾ ಆಯ್ತು ನೀವು
ಹ್ಮ್ ಆಯ್ತು
ನೀವು ಕಾಫಿ ಕುಡಿತೀರಾ ಟೀ ಕುಡಿತೀರಾ ಜಾಸ್ತಿ.
ನಾವು ಟೀನೇಜ್ ಜಾಸ್ತಿ ಕುಡಿಯೋದು
ಊಟ ಕಾಫಿ ಕುಡಿಯಲ್ವ್ರೆ ನೀವು
ಇಲ್ಲ
ನಾವ್ ಎರಡು ಕೊಡತ್ತಿವಿ ನಾವೆರಡು ಕುಡಿಕವಿ ನೀವೇನ್ ಮಾಡತಿರೋದು. ತಿರದ ಕೆಲ್ಸನಾ
ಓದ್ತಿರೋದು. ನೀವೇನ್ ಮಾಡ್ತಿರದು
ನಾನು ಓದ್ತಿದ್ದೀನಿ. ನೀವೇನ್ ಸೈಲೇಟ್ ಆಗಿದ್ದೀರಾ ಮಾತಾಡಿ.
ಮಾತಾಡ್ತನ ಇದ್ದೀನಲ್ವಾ ನಿಮ್ಮ ಜೊತೆ
ಹ್ಮ್ ಮಧ್ಯಾಹ್ನ ಊಟ ಮಾಡದ್ರ.
ಇಲ್ಲ ಮಾಡಿಲ್ಲ ಇ ನೀವ ಮಾಡಿದ್ದೀರಾ
ಹ್ಮ್ ಆಯ್ತು ಹಣ್ಣತಿಂದೆ
ಮನೆಯಿಂದ ಹಾಸ ಬಯಾರಕೆ ಅದಕ್ಕೆ
ಹ್ಮ್ ಆದ್ರೆ ತಿನ್ನಲ್ವಾ
ಬಸ್ಸಲ್ಲೇ ಬರ್ತಾ ಇದೆ ಅದು ಟೈಮ್ ಆಗೋಯ್ತು.
ಹ್ಮ್
ಹ್ಮ್ ಎಷ್ಟ್ ಜನ ಬರ್ತಿದ್ರಿ
ಇಬ್ಬರು
ಹ ಹೋ
ಹ್ಮ್
ಏಕೆ ಮುಖೋ ರಜೆ ಮುಗಿತಾ ಎಲ್ಲ.
ಹ್ಮ್ ಮುಗಿತು ಕಾಲೇಜ್ ಮನಲಿ ಇರೋದ ಹಾಸ್ಟೆಲ್ ಅಲ್ಲಿ ಇರೋದಾ
ನಾನು ಹಾಸ್ಟೆಲ್ ಅಲ್ಲಿ ಇರದು.
ಹೌದ
ಇಷ್ಟು ಗ್ಯಾಪ್ ಕೊಡಬೇಡಿ ಮಾತಾಡೋವಾಗ ಹ್ಮ ಕೊಡ್ತಾರೆ ನಿಮ ನಿಮಗೆ ಕೊಡ್ತಾರೆ ನಿಮಗೆ ಅಂದೆ
ನಮ್ಗೂ ಕೊಡ್ತಾರೆ ಏನೇನ್ ಕೊಡ್ತಾರ ನಿಮ್ಗೆಲ್ಲಾ
ಎಲ್ಲಾ ಕೊಡ್ತಾರೆ ಚೆನ್ನಾಗೆ ಆದ್ರೆ ನಂಗ ಇಷ್ಟ ಆಗಲ್ಲ ತಿನಕ್ಕೆ
ಹೌದಾ
ಹ
ಹೌದಾ ಅಂದೆ ಹಲೋ
ಹ್ಮ್ ಹೌದು ಕೇಳಸ್ತಾ ಇದೆ ನಿಮ್ಗೆ ಕೇೇಳಿಸ್ತ ಇಲ್ವಾ.
ಹ ಕೇಳಿಸ್ತದೆ. ಮತ್ತೆ ಇನ್ನೇನು ಹಲೋ
ಹಲೋ ಹಲೋ ಹಲೋ ಕೇಳಿಸ್ತಾ ಇದಿಯಾ
ಹಾ ಇವಾಗ ಕೇಳಿಸ್ತದೆ ನಿಮ್ಗೆ
ಕೇಳಿಸ ಸೌಂಡ್ ಸ್ವಲ್ಪ ಕಡಿಮೆ ಮಾಡು ಕೇಳಿಸ್ತಿದೆ ಹೇಳಿ. ಕೇಳಿಸ್ತಾ ಇಲ್ವಾ.
ಹಾ ಇವಾಗ ಕೇಳಿಸ್ತೇ ಇದೆ.
ನಿಮ್ ನಂಬಿದೆ ನೋಡ್ರಿ ಹ್ಮ ಹ್ಮ್
ಹ ಸ್ವಲ್ಪ ಇವಾಗ ಕೇಳಿಸ್ತೈತಾ. ನಾವು ಇದೀವಿ ಸುಮ್ನೆ ಕುತ್ಕೊಂಡು. ಸುಮ್ನೆ ಕುತ್ಕೊಂಡಿದ್ದೀವಿ ಅಂದೆ.
ಕೇಳಿಸ್ತು
ಹ ಆಯ್ತು.
ದೂರಾನ ನಿಮ್ಮ ಹಾಸ್ತೆಲಿಂದ ನಿಮ್ ಮನೆಗೆ ಊರಿಗೆ.
ಹ್ಮ್
ದೂರಾನ
ಇನ್ನೆನ್ ಮಾಡಕ್ ಆಗಲ್ವಲ್ಲ ಹಲೋ
ಹ್ಮ್ ಕೇಳ್ಸ
ಹ್ಮ್ ಓದ್ಬೇಕಂದ್ರೆ ಎಲ್ಲಿಗಾದ್ರೂ ಬರ್ಬೇಕು.
ನ ಚೆನ್ನಾಗ್
ಹ್ಮ್ ಊರಲ್ಲಿ ಚೆನ್ನಾಗಿತ್ತು. ಮನೆಯಿಂದ ಬರ್ಬೇಕಂದ್ರೆನೆ ಇಷ್ಟ ಆಗಲ್ಲ.
ಹ ಹೌದು ಹ್ಮ ಅಲ್ಲ
ಮನೆಯಿಂದ ಬರ್ಬೇಕಂದ್ರೆ ಇಷ್ಟನೇ ಆಗಲ್ಲ. ಹಾ
ಕೇಳಿದ್ದು ಮತ್ತೆ ನಿಮ್ಗಿ ಇವಾಗ ರಾತ್ರಿ ಊಟ ಎಷ್ಟೊತಿಗ್ ಕೊಡ್ತಾರೆ.
ನಮ್ಗ ಏಳುವರೆ ಕೊಡ್ತಾರೆ.
ಹೌದಾ ಏಳುವರಿಯಿಂದ ಮತ್ತೆ ಎಷ್ಟೊತ್ತವರ್ಗು ಇರುತ್ತೆ.
ಎಂಟೂವರೆವರೆಗೂ ಇರುತ್ತೆ.
ಹ್ಮ್ ಹ್ಮ್ ನಮಗೂ ಏಳುವರೆಗೆ ಸ್ಟಾರ್ಟ್.
ನಿಮ್ಗೆ ಎಕ್ಸಾಮ್ಸ್ ಎಲ್ಲಾ ಮುಗೀತಾ.
ಎಲ್ಲಾ ಮುಗಿತು.
ಹ್ಮ್
ಆದ್ರೂ ಈ ವಾರ ಶುಕ್ರವಾರ ಶನಿವಾರ ಭಾನುವಾರ. ಹ ಅದಲ್ಲಿ ಹೋಗ್ತೀನಿ ಮನೆಗೆ ಒಂದ್ ನಾಳೆ ಒಂದ್ ದಿನ ಅಷ್ಟೆ ಕಾಲೇಜು.
ಮತ್ತೆ ಎಲ್ಲ ರಜೆಗ್ಲ.
ಹಾ ಮತ್ತೆ ಒಂದ್ ವಾರ ರಜೆ. ರ್ ಕೊಡ್ತಾ ನಾವೇ ಹಾಕೊಂತೀವಿ
ಹ್ಮ್ ಅಷ್ಟೇ ಬಿಡಿ ಯಾರ್ ಬರಲ್ಲ ಸ್ಟಾರ್ಟಿಂಗ್ ಅಲ್ಲಿ
ಯಾರ್ ಬರ್ತಾರೆ ಹಾ ಅದ್ರಲ್ಲಿ ನಮ್ಗೆ ಎಕ್ಸಾಮ್ ಆಗಿ ತಕ್ಷಣ ರಜೆ ಕೊಟ್ಟಿಲ್ಲ ಬೇರೆ ಕ್ಲಾಸಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಿಕ್ಕೆ ನಾವೇ ಹಾಕ್ಕೊಂತೀವ.
ಅವ್ರ ಏನ್ಂತಾರ ಬಿಡಿ ನಮ್ಮನ್ ಯಾರ್ ಪಿ ಯು ಅಲ್ ಅವಾಗಾದ್ರೆ ಎಲ್ಲರೂ ಕೇಳ್ತಾ ಇದ್ರು ಇವಾಗ ಯಾರ್ ಕೇಳೋರ್ಲ್ಲ ನೀನ್ ಹೋಗಾದ್ರು ಹೋಗ್ ಗು ಇಲ್ಲಾ ಅಂದ್ರೆ ಹಂಗ್ಯದ್ರು ಇರು ಅಷ್ಟೆ.
ಹೋಗಿಲ್ಲ ಅಂದ್ರೆ ಫೋನ್ ಮಾಡ್ಬಿಡ್ತಾರೆ ಮೊನ್ನೆ ಒಂದ ಸರಿ ನಾನು ಹೋಗಿರ್ಲಿಲ್ಲ ನಿನ್ ಮೊನ್ನೆ.
ಹಾ ಕಾಲ್ ಮಾಡ್ಬಿಟ್ಟಿದ್ರಾ.
ನನಿಗೆ ಮಾಡಿದ್ರು. ಮತ್ತೆ ಯಾಗಗ್ ಬರ್ತ್ಯ ಹ್ಮ್ ಮತ್ತೆ, ಮತ್ತೆ ಯಾವಾಗಿರುತ್ತೆ ನಿಮ್ಗೇ ರಜೆ. ಹಲೋ ಹಲೋ
ಹಲೋ ಏ ನಿಜ ಹೇಳು ಕೇಳಿಸ್ತಾ ಇಲ್ವಾ
ಇವಾಗ ಕೇಳಿಸ್ತಿದೆ ಹೇಳಿ.
ಹಾ ಹೇಳಿ.
ಮತ್ತೆ ನಿಮ್ಗೆ ಯಾವಾಗ ಕಾಲೇಜು ಅಂದೆ.
ನಮ್ಗ ಕಾಲೇಜು ಮಂಡೇ ಇಂದ ಹೋಗ್ಬೇಕು ಸೋಮವಾರದಿಂದ.
ಹೌದಾ ಮತ್
ಹ್ಮ್. ಇಲ್ಲ ಮತ್ತೆ ರಜಾ ಅಂದ್ರೆ ಶನಿವಾರ ಭಾನುವಾರ ಇರುತ್ತಷ್ಟೆ.
ಹ್ಮ್ ಮನೆಗೆ ಹೋಗ್ತೀರ ಆವಾಗ ನೀವು.
ಒಂದೊಂದ್ ವಾರ ಹೋಗ್ತೀನಿ ಮತ್ ಹೋಗಲ್ಲ. ದೂರ ಅಲ್ವಾ ಹೋಗಿ ಬರಕ್ಕೆ ಎಲ್ಲ
ಹ್ಮ್.
ಹ್ಮ ಹೋಗಕ್ಕೆ ಆಗಲ್ಲ.
ಹೌದಾ ಹ್ಮ್ ಹೌದ್ ಬಿಡಿ ಯಾರ್ ಹೋಗೋದೆ ಬೇಡ
ಹೌದು ಒಂದ್ ದಿವ್ಸ ಹೋಗೊಸ್ಟ್ರಲ್ಲಿ ಒಂದಿವ್ಸ ಸ ಆಗುತ್ತೆ ಹೋಗೋಸ್ಟ್ರೊಳ್ಗಡೆ ಒಂದ್ ದಿವ್ಸ ಇರ್ತಿವಿ ಮತ್ತೆ ಬ್ಯಾಗ್ ಎತ್ಕೊಂಡ್ ಮತ್ತೆ ಬರ್ಬೇಕು.
ಹೌದು ಹೋಗ್ಬೇಕ ಅನ್ಸದೆೇ ಇಲ್ಲ ಅಲ್ವಾ.
ಹ್ಮ್ ಹೋಗ್ಬೇಕ ಅನ್ಸದಿಲ್ಲ ಏನು ಇಲ್ಲ ಸುಮ್ನೆ ಇಲ್ಲೇ ಮಲ್ ಕೊಂಡಿದ್ ಹೋಗ್ಬಿಡೋಣ ಅನ್ಸುತ್ತೆ.
ಹೌದು ಅಲ್ಲಿದ್ರೆ ಇಲ್ಲಿಗ್ ಬರ್ಬೇಕ ಅನ್ಸುತ್ತೆ
ಹ್ಮ್.
ಹ್ಮ.
ಹೌದು.
ಆ
ಮತ್ತೆ ಇನ್ನೇನು.
ಮತ್ ನಿಮ್ ಕಡೆ ಮಳೆ ಬರ್ತಾ ಇದ್ಯಾ.
ಇಲ್ಲ ಮೋಡ ಮು ಚ್ಕೊಂಡಿದೆ ಬರುತ್ತೇನೋ
ಹೌದಾ
ಹ್ಮ್ ನಿಮ್ಗೆ.
ನಮ್ಗೇನ್ ಆಥರ ಏನಿಲ್ಲ ವಾತಾವರಣ.
ಹ್ಮ್ ಇನ್ನೇನು.
ನೀವು ಹಾಸ್ಟೆಲ್ ಅಲ್ಲಿ ಇರೋದಾ
ಹಾ ಹಾಸ್ಟೆಲ್ ಬಂದಿದ್ದೀವಿ ಇವತ್ತು
ಅದೇ ನಿಮ್ ಸ್ನೇಹಿತರ ಸೌಂಡ್ ಎಲ್ಲ ಕೇಳಿಸ್ತಿದೆ
ಅದೇ ಇನ್ನ ರೂಮಲ್ಲಿ ಇರ್ತಾರಲ್ವಾ
ಹ್ಮ್.
ನಿಮ್ದು ನಿಮ್ಗೆ ಚೆನ್ನಾಗ ಇರು ಹಾಸ್ಟೆಲ್ ಅಲ್ಲಿ ಎಲ್ಲಾ ಚೆನ್ನಾಗಿರೋರೆ ಸಿಕ್ಕಿದಾರ.
ಹಾ ಎಲ್ಲಾ ಚೆನ್ನಾಗಿರೋರೆ ಚೆನ್ನಾಗೆ ಎಂಜಾಯ್ ಮಾಡೋರೇ ಸಿಕ್
ಹಾ. ಅದೇ ಅಡ್ಜೆಸ್ಟ್ ಆಗ್ಬೇಕ ಅಷ್ಟೆ ನಾವು.
ಹ್ಮ್
ಆಗ್ಬೇಕು ಏನ್ ಮಾಡಕ್ಕ ಆಗಲ್ಲ
ಹ್ಮ್ ನಿಮ್ಗ ಹತ್ರ ಕಾಲೇಜ್ ಯಾವ್ದೂ ಇಲ್ವಾ ಆ ಕಡೆ
ಇದೆೇ ಯಾಕೆ
ಅಲ್ಲಾ ಹಾಸ್ಟ್ಲಲ್ ಇದ್ದೀರಾ ಅಂತಾರಲ್ವಾ ಅದಿಕ್ಕೆ ಅಷ್ಟ ದೂರ ಇಿಂದ ಯಾಕ ಮನೆ ಹೋಗ್ತಿದೀರಾ
ಅದು ಹಂಗೆ ಕಾಲೇಜು ಸಿಗೋದು ಪಿ ಜಿ ಅದಕ್ಕೆ ಕೆ ಅಲ್ಲೇ ಇರೋದು ಹ್ಮ್ ಹ್ಮ್ ನಾವೇ
ಹೌದು ಬಿಡಿ
ಹಲೋ ಹ್ಮ್ ಮತ್ತೆ ಏನ್ ಸಮ ಕೇಳಿಸ್ತಿದೆ ಹೇಳಿ
ಹೇಳ್ ಹೇಳ್ಬೇಕು ಹೇಳಿ ನಿಮ್ಗೆಷ್ಟೊದ್ಗೆ ಊಟ ಕೊಡೋದಲ್ಲಿ ಹಾಸ್ಟೆಲ್ಲ್ಲಿ
ಹ
ಓ ಎಷ್ಟೊತ್ತ ಕೊಡ್ತಾರೆ ನಿಮ್ಗೆ ಊಟ
ಎಂಟು ಗಂಟೆಗೆ ಇಲ್ಲ ಏಳುವರೆಗೆ ಸಲ್ಸ ಇದೆ ಮತ್ತೆ ಮಾಡ್ತೀನಿ
ಹಾ ಸರಿ ಆಯ್ತು ಹಾ ಸರಿ ಏನ್ ಕೆಲ್ಸ